ಏಯ್ ನಡದಾಪಾ ಭೀಮಾಣ್ಣಾ. ಹಲೋ.
ಎ ಪಾ.
ಏ ಏನ್ರಿ ಮನ್ನೆ ಫೋನ್ ಹಚ್ಚಿವ ಫೋನೆ ಎತ್ತಲ್ಲ ಆಗಿದಲ್ಲಿ ಏನಾಗಿತ್ತು.
ಹೌದು ಫೋನು ರಿಪೇರಿ ಬಂದಿತ್ ಸ್ವಲ್ಪ.
ಫೋನ್ ಹಚ್ಚದ ಹಚ್ಲಲೆ ನಾನುಏನಾಗದ ಏನ್ದ ನಾ ಹೇಳ. ಫೋನ್ ಎತ್ತಲಗಿದಿ ಮಾಡಸು ಮಾರಾಯ ಫೋನ್ ಮಾಡಸು ನಿಂದು.
ಸರಿಗ್ ಬಂದಂತ ಅದ ಫೋನ ಡಿಸ್ಪ್ಲೇ ಹೋಗಿತ್ತು.
ಅಲ್ಲ ಫೋನ್ ಮಾಡಸಂದೆನೀನು.
ಹಾ ಗಾಡಿ ಮೇಲೆ ಹೋಗ್ಬೇಕಾದ್ರೆ. ಬಿದ್ದತು ಫೋನ್ಂಗ ಮೇಲ್ ಕ್ತಗಟ್ಟಿದ್ದ. ಹಲೋ
ಕೇಳಕತದಾ.
ಹಲೋ
ಹಲೋ ಹಲೋ.
ಮಾತೋಡೋ ಮಾರಾಯ.
ಕೇಳಕ್ತ್ತದಿಲ್ಲ ಮಾತಾಡೋದಂತ ಹೇಳ್ತನ ಕೇಳಕ್ತ್ತದಿಲ್ಲ.
ನನ್ಗ್ ಕೇಳಕ್ ಕುಂತದ ನೀ ಮಾತಾಡಲ್ಲ ಇದ್ದಿ.
ಏ ಮಾತಾಡಿದ್ದನು ನಾನು ಕೇಳತದ ಆರಾಮಿದಿ. ಹಲೋ ಏ ನಾನು ಆರಾಮ್ ಕೇಳ. ಇಲ್ಲ ಸರಿಯಾಗಿಗ ನಾನ್ ರಹರಮ್ ಕೇಳಕ್ತ್ತದ.
ಹಾ ಹಾ ಕೇಳಕ್ಂತ್ದಲ್ಲವಾಗ.
ಹ ನಿಂದ ಕೇಳತದ ನನ್ ಕೇಳಲಗದ ಹಾ ಕೇಳತ ಕೇಳತದ.
ಇಲ್ಲ ನಾ. ಹ್ಮ್ ಕೇಳ್ತ ಮನ್ಯ ಬೈಕ್ ಮೇಲ್ ಹೊಂಟಿದ್ದೆ.
ಹಾ.
ಆ ಬೈಕ್ ಮಲ್ ಹೋಗ್ಬೇಕಾರ ಒಂದ್ ಜಂಪ್ ಒಂದ ದೊಡ್ಡದು.
ಹಾ
ಸ್ವಲ್ಲ್ಲ ಏನಪ್ಪ ಅಂದ್ರೇ ಒಂದು ಎಂಟು ಗಂಟೆನೆ ಆಗಿತ್ತು.
ಹಾ ಹಾ
ಎಂಟ ಗಂಟೆಗೆ ದೊಡ್ಡ ಜಂಪ್ ಬಂತಪಾ ಜಂಪ್ ಕಾಣ ಎಲ್ಲಾ ಸಡನ್ಲಿ ಎಗಸ್ಬಿಟ್ಟೆ
ಓ ಈಗ ಗಾಡಿನೇ ಎಗರಿಸ್ಬಿಟ್ಟಿದೆ
ಹಾ ಸಡನ್ ಹೇಗಿ ಬಿಡ್ತು ಆಮೇಲೆ ಅದು ಮ್ಯಾನ್ ಗಿಸ್ ಜೋಬ ಮೇ ಫೋನ್ ಇಟ್ಲಿಂದ. ಫೋನ್ ಬಿತ್ತು ಡಿಸ್ಪ್ಲೇ ಹೋಯ್ತು.
ಹ ಹ ಅದು ದೊಡ್ಡ ಫೋನ್ ಐತೆ ಏನ್ ನಿಂದು.
ಫೋನ್ ಫೋನ್ ರಿಪೇರ್ ಬಯತಲ್ಲ ಫೋನ್ ಎತ್ತಕಲ್ಲ.
ಹಾ ಈಗ ಮಾಡ್ಸಿದ್ದೆಲ್ಲಗೆ ಫೋನು.
ಹೇ ಮಾಡಾರ್ಸನ್ ಮಾಡಾರ್ಸನೀ ಮಾಡಸನೀ ಫೋನ್ ಮಾಡಸನ್.
ಈವಾಗ ಎಲ್ಲಿದೀ ಊರಾಗಿದ್ಯಾ ಮತ್ತೆ ಎಲ್ಲಿದಿಯಾ.
ಇಲ್ಲಾ ಊರಲ್ಲಿದ್ದೆ.
ಹಾ
ಅದು ಒಂದೊಂದು ಐ ಟಿ ಎಕ್ಸಾಮ್ ಬರ ಇತ್ತು ಇವತ್ತು ಮುಗಿತಿವತ್ತು ಪ್ರಾಕ್ಟಿಕಲ್.
ಹ್ಮ್ ಹ್ಮ್ ಹ್ಮ್ ನ್ನೋ ಈ ಸೆಕೆಂಡ್ ಸೆಮ್ಡ್
ಹಾ ಸೆಕಂಡ ಸೇಮ್ ಸೆಕೆಂಡ್.
ಹಾ ಹಾ ಎಲ್ಲಿ ಇದು ಎಲ್ಲಿ ಬೀಳ್ತಾವ ನಿಮ್ ಸೆಂಟರ್ ಇದು
ಸಿ ಬಿ ಟಿ ಇಲ್ಲಿ ಬಳ್ತಾವ ಯಾದ್ಗಿರಿ.
ಓ ಸಿವಿ ಟಿ. ಹಾ ರೈಟ್ ರೈಟ್ ಸಿ ಬಿ ಟ ಅಂತ ಒಂದು ಮಾಡ್ತಾರ ಇನೋ ಪ್ರಾಕ್ಟಿಕಲ್ ಒಂದ ಮಾಡ್ತಾರೆ ಏನು ಎರಡ್ ಮಾಡತಾರೆ.
ಎರಡು ಬ್ರೋ.
ಹಾ ಹಾ ಹಾ.
ಪರ್ಸನ್ ಏನೋ ಫಸ್ಟ್ ಪಿ ಯೂ ಸಿ ಯಾದ್ಗ್ಯರ್ ಗೊತ್ತಂತ.
ಹೌದ ಫಸ್ಟ್ ಪಿ ಯೂ ಸಿ ಯಾರಿಗಿಗೆ ಬಿದ್ದದ ಅದು ಆಕ್ಚುಲ್ ನಾನು ಅವನು ಒಂದೇ ಒಂದೇ ಬೀಳ್ಬಬೇಕಕ್ ಒಂದೇ ದಿನ ನಮ್ದ ಇಪ್ಪತ್ತೊಂದಕ್ ಬಿದ್ದದ ಒಂದ್ ಇಪ್ಪತ್ ಮೂರ್ಕ್ ಬಿದ್ದದ.
ಇಲ್ಲ ಇಲ್ಲ ಹಂಗ್ ಬಿಡಲ್ಲೂ ಅವು.
ಇಲ್ಲ ಅದೇ ನಾ ಅದೇ ಹೇಳಿದೇನೆ ಸುಲ್ಪ ಸರಿಯಾಗಿ ನೋಡೋಂತ ನ ಹೇಳಿ ಇಲ್ಲ ನಂದು ಇಪ್ಪತ್ ಮೂರ್ ಬಿದ್ದಿದೆ ನನ್ ನಿಮ್ದು ಅವ್ರ ಮಕ್. ಸುಧನ್ ಅವರ್ದ ಇಪ್ಪತ್ತು ಒನ ಬಿದ್ದದ ಅಂತ ಹೇಳ್ದಾನ ಅವನು.
ಔಷಧ.
ಆ ಮಕ್ಸೂದನು ಇಪ್ಪತ್ತೊನೇ ತಾರೀಕು ಬತದ ಒಂದು.
ಅಂದ್ರ ನಿಮ್ದ ಒಂದು ಟೈಮಿಂಗ್.
ಎಲ್ಲಿದ್ಯಾಪ್ಪಾ ಬರಬರಿ ಕೇಳಿಸ್ತಾ ಇಲ್ಲ ಗಾಳಿ ಆಗಿದೆಯ ಏನೇನು.
ಇಲ್ಲ ಗಳ ಎಲ್ಲ ಟೈಮಿಂಗ್ ಟೈಮಿಂಗ್.
ಅ ಟೈಮಿಂಗ್ ಇದು. ಮೂರ್ ದಿವಸದ ಮೂರು ಗಂಟೆರಿಂದ ಐದು ಗಂಟೆವರೆಗೆ ಇದೆ.
ಯಾರದು ನಿಂದು. ಅಂದ್ರೆ ಒಂದೇ ಟೈಮಿಂಗ್ ನೀರ್ ಕುಡದು.
ಒಂದೇ ಟೈಮಿಂಗ ಒಂದೇ ಟೈಮಿಂಗ್.
ಹ ಒ ಪರ್ಸದ ಇಪ್ಪತ್ತ್ ಮೂರ್ಕ ಆಯ್ತನಾ.
ಯ ಇಪ್ಪತ್ ಮೂರಕ ಐತೆ ಒಂದು.
ಓಹೋ ಹೋ ನಂದು ಹದ್ನೈದಗಾದಪ್ಪ ನಾನು.
ಹಾದ್ನಿಯ್ದು ಇದೆ ಇಲ್ಲ ನಮ್ದು ಹದಿನೈದಕ್ ಅಂದ್ರೆ ಆಮೇಲೆ ಇಪ್ಪತ್ತೊಂದನಕ್ಕ ಇ ಅಂತ ಎಕ್ಸಾಮ್ ಹೇಳ್ರು.
ಅಲ್ಲಾ ನಾನು ಫಸ್ಟ್ ಪೀಸ್ ವಿದವು ನಿಮು ಪಸ್ಟ್ ಆಗಬೇಕಲ್ಲ ಎಕ್ಸಾಮ್. ಓ ಪಷ್ಟ ಆಟ್ಟ.
ಅದೇ ನಮ್ಗೆ ಅದ ಕನ್ಫ್ಯೂಜನ್ ಅಲತ್ತ ಯಾವ ರೀತಿ ಮಾಡಸ್ಲತ್ತಾರ ಎಕ್ಸಾಮು ಹೆಂಗ ಮಾಡ್ಲತ್ತ ಕಂಟಕ್ಟ್ ಹೆಂಗ್ ಮಾಡಲತ್ತಾರ. ಟೇಡ್ಡಗಳನ್ನುಂದು ನಾನು ಗೊತ್ತಾಗಲಿದ್ದೀ.
ಓತ್ರ ಈ ತಿಂಗಳು ಪೂರ್ತಿ ನ.
ಹಾ ಹೌದ ಹೌದು.
ಪಷ್ಟಟ್ ಪೀಚ್. ಹಓಸ್
ನೀನು ಎಲ್ಲಿದ್ದೀ ನನಗೆ ಒಬ್ಬ. ಕಟ್ಟ
ಇ ನದ ಮಾಕ್ಕ ಆಮೇಲೆ. ಆಮಲೆ ಯ ಯ ಕಾಲಜ ಸ್ಟಾರ್ಟ ಆತ ಸೆಕೆಂಡ ಪಿ ಸಿ ಎಡ್ಮಿಶನ್ ಸ್ಟಾರ್ಟ ಆತ. ಹ
ಹೌದಾ ಈಗ ನೀನ್ ಎಲ್ಲಿದ್ದಯ ನೀನು ಈಗ. ನೀನು ಎಲ್ಲಿದೆಯಾಗ. ಈಗ ಎಲ್ಲಿದೆಯ ನೀನು ಬಾಳ ಸೌಂಡ್ ಬರ್ತಾ ಇದ್ದೇವೆ.
ಇಲ್ಲಿ ಹೊರಗಡೆ ಆಚೆ ಕಡೆಗ್ದೆ ಇಲ್ಲಿ.
ಅಲ್ಲ ಬರೀ ಗಾಳಿ ಸೌಂಡ್ ಬರ್ತೈತೆ ಬರೋ ಬರಿ ಕೇಳಿಸಸತಿಲ್ಲ ಆಮೇಲೆ ತೊಂದ್ರ ಆಗುತ್ತೆ ಇಲ್ಗ ಅದಕ್ಕೆ.
ಹೌದೌದೌದು ಗಾಳಿ ಜಾಸ್ತಿ ಬಿಸತಾಯತದ.
ಹಾ ಮತ್ತೆ ಎಲ್ಲ ಕಟಿಂಗ್ ಮಾಡ್ಸಕ ಹೋಗಿದಯಾ ಅಂತ ನ ಆಗಲ್ವಾ.
ಇಲ್ಲ ಕಟ್ಟಿ ಮಾಡ್ಸ ಮಾಡ್ಸಲತಿದ್ದೆ ಇನ್ನೊಬ್ರು ಅಣ್ಣ ಕುಂತ್ರ ಬಿಡ. ಪ್ಪಾ ನನಗ ಒಂದ್ಸವಲ್ಪ ಗೂಡ ಅಂತಂದ್ರ.
ಹೌದಾ.
ಕೈಗೆ ಬಿಟ್ಟ.
ಹ ಹಾ ನೋಡ ಒಂದ್ ಕಟಿಂಗ್ ಶಾಪಲ್ಲು ನೀ ಬಿಡ್ತೀ ಅಂದ್ರೆ ನೀ ಎಷ್ಟು ಕಾರಣಾಮಯಿ ಇರ್ಬೋದಪ್ಪಾ ನೀನು.
ಎಲ್ಲ ಪಾಡಿಗ್ ಇಲ್ಲ ಆಮೇಲೆ ಪ ಆಮಲೆ ಬಿಟ್ಟೆ ಏನ್ ಮಾಡಕ್ಕಲ್ಲ.
ಹೌದೌದೌದ ಇಲ್ಲ ಒಳ್ಳೆ ಮನಶ್ಯ ಇದಿ ಅಪ್ಪ ನೀನು.
ಏ ಅಂತ ಯಾಕ್ ಅಂತಿ ಮಾರಾಯ್.
ಹ್ಮ್ ಮತ್ತೆ ಅದೇಏನು ಒಂದು ಪರಶುರಾಮ ಗ್ರಂಥಾಲಯ ಮಾಡಿದಂತೆ ಹೌದು ಎಲ್ಲಿ ಮಾಡಿದ್ದಾನೆ ಅವನು.
ಹಾ ಗ್ರಂಥಾಲಯ ಇದು ಕನಸು.
ಓ ಕನಸು ಗ್ರಂಥಾಲಯಾ ಮಾಡಿದಾನ.
ಹಾ ಕನಸ್ಸು ಮಾಡ್ಯನ ನಾಳೆ ಬರಂತ ಅಂದನಾ ನಮ್ಗ. ನೋಡಕ್ ನಾನ್ ಬರ್ತೀನಿ ನೀವ ಬರ್ತರ ಏನು.
ಹಾಂ ನೀವು ಹಾಂ ನಾವು ಬರ್ಬೇಕಪ್ಪ ನಾನು ಹೇಳಿದ್ದೀನಿ ನಾನು ಮಾಡ್ತೀನಪ್ಪ ಅಂತ ಅಂತ ಹೇಳೆನಿ ನಾವುನು ಹೋಗ್ಬೇಕು ನಾಳಿಗೆ.
ನನಗ್ ನೆನಪ್ ಮಾಡಿ ಆಗಿದ್ರ್ ಆಗಿತ್ತ ಹಾ.
ಇವತ್ತು ಹೋಗಿದಾರಲ್ಲಾ ಫೀಸ್ ಗೀಸ್ ಎಷ್ಟ ಹೆಂಗ ಹೇಳಿದ್ದಾರೆ ಎಲ್ಲ ಕುಂದರ್ಶಿ ಸಿಸ್ಟೆಮ್ಯಾಟಿಕ್ ಸರಿಯಾಗಿ.
ಹೆಸೋ ತಿನ್ನು ಐದು ಐದ್.
ಹಾ
ತಿಂಗಳ ಐನೂರು ಹೇಳ್ಯಾರ್ ಮತ್ತೆ ಮೂರ್ ತಿಂಗಳಿಗ ಅಂದ್ರೆ ಕಡಿಮೆ ಮಾಡ್ತಾರೆ.
ಹಾ ಹಾ ಮೂರು ತಿಂಗಳ ಇಲ್ಲ ಫಸ್ಟ್ ಸ್ಟ್ರೈಟಿಂಗ್ ಯಾಕಂದ್ರ ನೀವು ಒಂದ್ ತಿಂಗಳದ್ ಮಾಡ್ರರಿ ಆಮೇಲೆ ನಿಮ್ಗೆ ಓದೋದ್ ಆಸಕ್ತಿ ಹೆಚ್ಚಗ ಐತಂದ್ರೆ ಮತ್ತ ಮುಂದ್ ಕಂಟಿನ್ಯೂ ಮಾಡಂತರಿ ನೀವು ಒಮ್ಮಿಲಿಗೆ ಮೂರು ತಿಂಗಳಿಗೆ ಮಾಡಬೇಡ್ರಿ ಆ ಥರ ಹಾ ಫಸ್ಟ್ ಒಂದ ತಿಂಗಳು ಮಾಡ್ಕ್ಯಸಿ ಆಸಕ್ತಿ ಮುಂದ ಹೋಗಿ ನಾವ ಓದ್ಬೇಕು ಬಾಳ ಇಂಟ್ರೆಸ್ ಬರ್ತ ಇದಲ್ಲ ಗ್ರಂತಾಲಯ ಮುಂದ್ ಕಂಟಿನ್ಯೂ ಮಾಡಬಹುದು ಅದರಾಗೆ.
ಹ ಹೌದ ಹೌದ್ ಅಲ್ಲ ನೀವನ್ ಬರ್ತೀರಲ್ಲ.
ಹಾ ನಾ ನಾವ್ನು ಬರ್ತೀರಿ. ಎ ಇಲ್ಲ ನಾವು ಬರ್ತೀವಿ ಯಾಕಂದ್ರೆ ಪರಶುರಾಮ್ ಅವ ಎಲ್ಲ ಹೊಸ ಮಂದಿ ಬರ್ತಾರೆ ಅಂತ ಹೇಳ್ತಾರೆ ನಾನುನೂ ಬಂದ ಬಿಡ್ತೀನಿ.
ಹಾ ಹಾ ಹಾ ಹಾ
ಹ್ಮ ಮತ್ತೆ ಈಗ ಅಲ್ಲಿ ಎಲ್ಲ ಸಿಸ್ಟಮೆಟಿಕ್ ಚೆನ್ನಾಗಿದೆಯ ಕುಂದರೋದು ಅದು ಫ್ಯಾನ್ ಗಿನ್ನೆಲ್ಲಾ ಇದೆಯಾ ಅಲ್ಲಿ.
ಹ್ಮ್ ಫ್ಯಾನ್ ಇದೆ ಮತ್ತೆ ಏನಪ್ಪಾ ಅಂದ್ರ ಮೊಬೈಲ್ ಚಾರ್ಜ್ ಇಡಕ್ ಇದೆ ಸ್ವಲ್ಪ ಟೇಬಲ್ ಗಿಬಲ್ ಆಡಲ್ಲ ಇದೆ.
ಹಾ ಮತ್ತೆ ಇದು ಅನ್ಲಿಮಿಟ ಇದು ವೈಫೈ ಇದೆಯಾ ವೈಫೈ.
ಹಾ ವೈಫೈ ಇದೆ ವೈಫೈ ಇದೆ.
ಹೌದ ಹೌದ ಯಾಕೆಂದ್ರೆ ಕ್ಲಾಸ್ ಗ್ಲಿಸ್ ಕೆಲವ್ ಇಲ್ಲ ವೈಫೈ ಬೇಕ ವೈಫೈ ಬೇಕ ಇಲ್ಕಂದ್ರೆ ಅವು ಕ್ಲಾಸ್ ಕೇಳ್ತವಲ್ಲಾ ಕ್ಲಾಸ್ ಕೇಳಕ್ ವೈಫೈ ಬೇಕ್ ಇಕಂದ್ರ ನಮ್ ಒಂದ ಜಿಬಿ ನಾಟ್ ಸಾಲಲ್ಲ ಕ್ಲಾಸ್ಗೆ ಅದಕಲ್ಲಿ ಕೇಳೋದು ಹಾ ಹಾ ಮತ್ತೆ ಡೈಲಿ ಇದು ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಬರುತ್ತಾವ.
ಹಾ
ನ್ಯೂಸ್ ಪೇಪರ್ ನ್ಯೂಸ್ ಪೇಪ ಬರ್ತಾವ ಡೈಲಿ.
ಹ ಡೈಲಿ ನ್ಯೂಸ್ ಪೇಪರ್ ಬರ್ತಾವ ನ್ಯೂಸ್ ಪೇಪರ್ ಒಂದೊಂದು ಇವು ಬರ್ತಾವ ಯಾವದಂದರೆ.
ಪ್ರಜಾವಾಣಿ ವಿಜಯ ಅದೇ ಪ್ರಜೆ. ಪ್ರಜಾವಾಣಿ ವಿಜವಾಣಿ ವಿಜಯ ಕರ್ನಾಟಕ.
ಹಾ ಎಲ್ಲಾ ತರದ ಬರ್ತವ.
ಹ್ಮ ಮಿರಲ್ಲ ಓ ಯಾಕೆಂದ್ರೆ ಹ್ಮ ಹ್ಮ ಇನಲ್ಲ ಪ್ರಾ ಪೇಪರ್ ಹೊರಗ ಹಾಕಂದ್ರ ಮನ್ಷ್ಯ ಷ ಪೇಪರ್ ಓದುವ ಹವ್ಯಾಸ ಮಾಡ್ಕಬೇಕು.
ಅ
ಪೇಪರ್ ಓದ ಹವ್ಯಾಸ ಇತ್ತ ಅಂದ್ರ ಮುಂದ ಏನ್ರ ಮಾಡುದ ಹಾ
ಅಲ್ಲ ನೀ ಡೈಲಿ ಓದ್ತರಿ ನೀವು.
ನಾವ ಡೈಲಿ ಪೇಪರ್ ಓತ್ತಿವ ನಾವ ಡೈಲಿ. ಹಾ ಡೈಲಿ ಪೇಪರ್ ಪೇಪರ್ ಇಲ್ಕಂದ್ರ ನ್ಯೂಸ್ ಯಡರದಾಗ ಒಂದ ಡೈಲಿ ನೋ ನೋಡ ಇಲ್ಕೊಂಡ ಓದ ಓತ ನಾವ
ಅಂದ್ರ ಒಳ್ಳೆ ರೂಡಿ ಹಾಕಿಂದಪ್ಪ ನೀ.
ಇಲ್ಲ ಈಗ ಯಾಕಂದ್ರ ನ್ಯೂಸ್ ಇಲ್ಕಂದ್ರ ಪೇಪರ್ ಓದ್ರಿ ಇರ್ಲಾದೊಂದ ಹೊಸ ವಿಷಗೋಳ ಗೊತ್ತಾಗುತ್ತೆ ನಮಗೆ ರಾಜ್ಯದಲ್ಲಿ ಏನ ದೇ ಕರ್ನಾಟಕದಲ್ಲಿ ಏನಾಗುತ್ತ ಅಂದ ಗ ಕುಂತಲ್ಲೇ ಗೊತ್ತಾಗುತ್ತಲ್ಲ ಅದಕಲ್ಲಿ ಅದು ಹವ್ಯಾಸ ಬೆಳೆಸ್ಕೋಬೇಕ ನಾವ.
ಹೌದೌದೌದು.
ಹ ಈಗ ನೀವು ಗ್ರಂಥಾಲಯ ಮಾಡಿ ನಾವು ನೀವು ಎಲ್ಲ ಸಂದಿ ಮಾಡ್ಲತಿರಿ ಗ್ರನತಲಯ ಮಾಡಂತು ಎಲ್ಲ ನಿಮ್ಗುನು ಎಲ್ಲಾ ರೂಢಿ ಆಗುತ್ತೆ ಈಗ ಪೇಪರ್ ಓದದು.
ಹೌದು.
ಹ ಒಂದ ಎನ್ ಸಿ ಆರ್ ಟಿ ಸಿ ಬುಕ್ ಗಳ ಇದಾವಲ್ಲ ನಿಮ ಏತ್ ಲೆಸನ್ ಸಿಕ್ಸ್ ಲೆಸನ್ ಟೆಂತ್. ತನ ಬುಕ್ಗಳ ಇದವೆ ತಾನೇ ನಿಮ್ಗೆ.
ಬುಕ್ಕು ಅ ಟೆಂತ್ ಒಂದ ಸ್ವಲ್ಪ ಇದೆ.
ಹಾ ಹಾ ಹಾ ಇಲ್ಲ ನಿಂಬಲ್ಲಿ ಯಾವ್ ಯಾವ್ ಇದಾವ ಎಲ್ಲ ಸುತ್ತಂಬರೀ.
ಹ ಸೆಕೆಂಡ್ ಪಿಷ ಆನ್ ಸ್ವಲ್ಪ ನಿಂದ ನಿನ್ ಹತ್ರ ಅಲ್ಲ.
ಹ ನನ್ನತ್ರ ಸೇವನ್ ಏಟ್ ನೈನ್ತ್ ಇದೆ ಅಂದ್ರ ಅದು ಸ್ವಲ್ಪ ಸಮಾಜ ಬುಕ್ಕ ಇಲ್ಲ ಪರಶುರಾಮ ಕೇಳನಿಲ್ಲ ನಮ ಅಲ್ಲಿ ಯನ ತರ್ತೀನ ಅಂತಿದ್ದಾನೆ ಅವನು.
ಹಾ ಹಾ ಹಾ ಹ
ಅಲೆ ವಾ ಹಾ ಯವು ಅವ್ನು ಅವನ ಬಲಿ ಬಾಳದ ಬುಕ್ಸ್ಗಳು ಕಂಪಿಟೇಟಿವ್ ಬಾಳ ಓದ್ತಾನೆ ಅವನು ಪರಶುರಾಮ ಅವನೇ ತರಲಿ ಅವ್ರ ಅಡ್ಜ ಮಿಸ್ ಮಾಡ್ಕೊಂಡ್ರೆ ಬೇರೇ ನಾಳಿ ನಾ ಬ್ಯಾರೆ ಸಬ್ಜಕ್ಟ್ ಈತರ ಓದ್ಕೊಂಡ್ರೆ
ಹ ನಿಂದ ಐಟ ಇದು ಡೇಟ್ ಆಫ್ ಬರ್ತ್ ಎಷ್ಟ ಹೇಳ.
ನಂದು ಇಪ್ಪತ್ತೆರಡು ನಾಕು ಎರಡು ಸಾವಿರ ಐದು.
ಯಾಡ್ ಸಾವಿರ ಐದ.
ಹಾ
ಎರಡ್ ಸಾವಿರ ಐದಂದ್ರೆ ಇಂಡಿಯನ್ ಏರ್ ಪೋಸ್ಟ್ ಒಂದ ಅಪ್ಲಿಕೇಶನ್ ಕರ್ಧಾನ ನೋಡ. ಇಂಡಿಯನ್ ಏರ್ಪೋರ್ಸ್ ದಾಗ ಒಂದ.
ಹೌದಾ ಏನ್ ಎಕ್ಸಾಮ್ ಇದೇ ಅದಕ್ಕೆ.
ಆ ಇಂಡಿಯನ್ ಏರ್ಪೋರ್ಸ್ ಅಂತ ನಿನ್ನೆ ಎನ ಮನ್ನೆ ಕ ಕಸಿಕ್ಕದ ಕರದನ.
ಅದು ಎರಡ್ ಸಾವಿರ ಐದರಲಿಂತ ಎರಡ್ ಸಾವಿರ ಹತ್ತರ ತರ ಅಂದ್ರೆ ಡೇಟ್ ಆಫ್ ಬರ್ತ್.
ಹಾ ಹಾ ಹಾ ಎಲ್ಲ ಎಕ್ಸಾಮ್ ಇದೆಯಾ ಅದಕ್ಕ ಏನ ಫಿಸಿಕಲ್ ಇದೆಯಾ.
ಹಾ
ಎಕ್ಸಾಮ್ ಇದೆಯಾ ಏನ ಫಿಸಿಕಲ್ ಇದೆಯಾ ಅದಕ್ಕೆ.
ಎಲ್ಲ ಅದಕ್ಕ ಎಕ್ಸಾಮು ಇದೆ ಎಕ್ಸಾಮು ಐಟಿ ಕಮ್ಮಿ ಇದೆ ಐಟಿ ಎಷ್ಟು ಒನ್ ಸಿಕ್ಸ್ಟಿ ಇದೆ
ಹೌದಾ
ಚೆಸ್ಟ್ನ್ ಬಾಳ ಕಮ್ಮಿ ಅವ ಮತ್ತೆ ಇದು ರನ್ನಿಂಗ್ ಇಲ್ಲ ಅದಕ್ಕ
ಹ್ಮ್ ಹ್ಮ್ ಹ್ಮ್
ರನ್ನಿಂಗ್ ಇಲ್ಲ ಐಟ್ ಕಮ್ಮಿ ಚೆಸ್ಟ್ ಇದೆ ಪಿಸಿಕಲ್ ಅಷ್ಟೇ ಅಲ
ಇಲ್ಲ ಇಲ್ಲ ಹಾಕ್ತೀನಿ ಹಾಕ್ನಿ ಈ ಸ್ವಲ್ಪ ಫೋನ್ ಬರ್ತ ಇದೆ ನಮ್ಮ ರಿಲೆಷನಿಂದ ಅಮೇಲೆ ಫೋನ್ ಮಾಡ್ತೀನಿ ಓಕೆನಾ
ಸರಿ ಸರಿ ಸರಿ
ಹಾ ಸರಿ